ಮತ್ತೆ ಯೋಗಿಜಿ
ಹ ಏನ್ ಮಾಡ್ತಿದ್ದೀರ ಗುರೂಜಿ ಉಪಹಾರ ಎಲ್ಲಾ ಮಾಡಿದ್ರ ನೀವು.
ಎಲ್ಲಾ ಮುಗಿತು ನಿಮಗೊಂದು
ಹ್ಮ್ ಏ ಕೇಳಿ ಕೇಳಿ ಗುರೂಜಿ ನಿಮ್ಮಂತ ದೊಡ್ಡ ದೊಡ್ಡ ಗುರೂಜಿಗಳು ನಮ್ಮನ್ನ ಪ್ರಶ್ನೆ ಕೇಳ್ತಾರೆ ಅಂದ್ರೆ ನಮಗೆ ಹೆಮ್ಮೆ ಆದ ವಿಷಯ ಅದು.
ಸುಮಾರು ಎರಡು ಮೂರು ವರ್ಷಗಳ ಹಿಂದೆ.
ಹ್ಮ್
ನಾವು ನಮ್ಮ ಸುತ್ತಮುತ್ತಲಿ ಇರುವ ಒಬ್ಬ ರಾಜಕಾರಣಿಯನ್ನು ತುಂಬ ನಂಬಿ. ಅವರಿಗೆ ನಮ್ಮ ಮತಗಳನ್ನು ನೀಡಿ ಅವರಿಗೆ ನಾವು ಎಲೆಕ್ಷನ್ ಅಲ್ಲಿ.
ಓ ನೀವು ಯಾವ ಬಗ್ಗೆ ಮಾತಾಡ್ತಿರ ಅಂತ ಗೊತ್ತಾಯ್ತು ಗುರೂಜಿ ಇದೇ ನಮ್ಮ ಸಿದ್ದರಾಮಯ್ಯ ಮಾನ್ಯ ಶಾಸಕ ಮಾಜಿ ಶಾಸಕ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತಾಡ್ತಿದ್ರ ಮತ್ತ್ ತ್ತೆ ಮೂರು ವರ್ಷಗಳ ಹಿಂದೆ ಅವರೇ ನಮಗೆ ಆ ಭಾಗ್ಯ ಈ ಗ್ಯಾರಂಟಿ ಆ ಗ್ಯಾರಂಟಿ ಕೊಡ್ತೀನಿ ಅಂದು ನಮಗೆ ಮೋಸ ಮಾಡಿ ನಮ್ಮ ಜೀವನದಲ್ಲಿ ಆಟ ಆಡಿಬಿಟ್ರು ಗುರೂಜಿ ಅವರು.
ಇಲ್ಲ ಯೋಗೀಜಿ ಅವರೇ ಅದು ನಮ್ಮ ಕ್ಷೇತ್ರದ ಬಗ್ಗೆ ಮಾತ್ ಮಾತಾಡತಾ ಇದ್ದೇವೆ ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ಅಭಿ ಪ್ರಾಯಗಳನ್ನು ನನಗೆ ತಿಳಿಸಿ ಮತ್ತೆ ನಾವು ಮುಂದೆ ಏನ್ ಮಾಡ್ಬೇಕಂತ ಸ್ವಲ್ಪ ಕೇಳಿಬೇಕಿತ್ತು ನಿಮಗೆ.
ಹೌದು ಕೇಳಿ ಹೇಳಿ ಗುರೂಜಿ ಹೇಳಿ.
ಸುಮಾರು ಮೂರು ವರ್ಷಗಳ ಇಂದ ನಾವು ಒಬ್ಬ ತುಂಬಾ ನಂಬಿಕಸ್ಥ ರಾಜಕಾರಣಿಯಾದ ಡಿ ಮಾನಪ್ಪ ವಜ್ಜಲನ್.
ಹಾ ಮಾನಪ್ಪ ವಜ್ಜಲನ್ ಯಾ ಯಾವ ಕ್ಷೇತ್ರದ ನಾಯಕ ಅವರು.
ಅವರು ಲಿಂಗಸೂರ್ ತಾಲೂಕ್ ಕ್ಕಿನ ಕ್ಷೇತ್ರದ ಸ್ಪರ್ಧಾರ್ಥಿಯಾಗಿ ನಿಂತಿದ್ದರು ಹ. ಹಾ ಹಾ ಹಾ ಹೌದು ಹಾ ಹಿಂದುಳಿದ ವರ್ಗ ಅದು. ಈಗ ಹಿಂದುಳಿದ ವರ್ಗ ಅಂತ ಯಾರು ಹೇಳ್ಬಾರ್ದಂತ ಅದಕ್ಕೆ ಕಲ್ಯಾಣ ಕರ್ನಾಟಕ ಅಂತ. ಮಾಡಿದ್ರು ನೀವು ಅದನ್ನು ಹಿಂದುಳಿದ ವರ್ಗ ಅಂತ ಹೇಳುತ್ತಿದ್ದರ ನಿಮ್ಮ ಮುರ್ಖ
ನಾವು ಯಾಕಂದ್ರೆ ನಾವು ಅಚ್ಚ ಕನ್ನಡ ಮಾಧ್ಯಮದಲ್ಲಿ ದು ಹೆಚ್ಚ್ ಕೆ ಕರ್ನಾಟಕ ಅಂದ್ರೆ ಬೇರೆ ಆಗುತ್ತೆ ಹಿಂದುಳಿದ ವರ್ಗ ಅಂದ್ರೆ ನಮಗೆ ಖುಷಿ ಆಗುತ್ತ್ ತ್ತೆ ಯಾಕಂದ್ರೆ ಹಿಂದುಳಿದ ವರ್ಗ ಅಂತ ಯಾಕ ಇಟ್ಟಿದ್ದಾರೆ ಹೇಳು ಅದಕ್ಕೆ.
ಈಗ ಯಾರು ಅದನ್ನು ಹಿಂದುಳಿದ ವರ್ಗ ಅಂತ ಯಾರು ಇಟ್ಟಿಲ್ಲ ಅದು ಹಿಂದುಳಿದ ವರ್ಗ ಅಲ್ಲ. ಅದು ಹೈದರಾಬಾದ್ ಕಲ ಕರ್ನಾಟಕ ಅಂತ ಮೊದಲು ಹೆಸರು ಇತ್ತು ಅದಕ್ಕೆ ಏಕಂದರೆೆ. ಹತ್ತೊಂಬತ್ತು ನಲವತ್ತು ಏಳರಲ್ಲಿ ಬ್ರಿಟಿಷರು ಬಿಟ್ಟು ಹೋದ ನಂತರವೂ ಹೈದರಾಬಾದಿನ ನಿಜಾಮರು ನಮ್ಮನ್ನು ಆಳುತ್ತಿದ್ ಸುಮಾರು ಆರು ಜಿಲ್ಲೆಗಳು ಯಾಕಂದ್ರೆ ಬೀದರ್ ಕಲಬುರಗಿ ರಾಯಚೂರು ಕೊ ಪ್ಪಳ ಬಳ್ಳಾರಿ ಮತ್
ಮತ್ತೆ ಬೆಳಗಾವಿ.
ಬೆಳಗಾವಿ ಅಲ್ಲ ಈ ಇ ಇದದು ಹಾ ಹಾ ಹಾ ಹಾ ರಾಯಚೂರು ಕೊಪ್ಪಳ ಬಳ್ಳಾರಿ ಈ ಸುಮಾರು ಆರು ಜಿಲ್ಲೆ
ಬಾಯ್ ಹು ಠಾಕ್ರೆಪ್ಪ ಅವರೆ ಹೊಸಪೇಟೆ ಪರ್ಸ
ಇಲ್ಲ ಯೋಗಿಶ್ ಅವ್ರೇ ಹೊಸಪೇಟೆ ಅಲ್ಲ ಈಗ ಕಲ್ಯಾಣ ಕರ್ನಾಟಕದ ಹೊಸದಾಗಿ ಸೇರಿಸಿರುವುದು ವಿಜಯನಗರ ಜಿಲ್ಲೆ.
ಹೌದು ಹೌದು ಹೌದು ಅದೇ ವಿಜಯನಗರವಿಜಯ ಅಂದ್ರೆ ಹೊಸಪೇಟೆ ಯಾಕಂದ್ರೆ ಹೊಸ ಪೇಟೆ ವಿಜಯನಗರ ಎರಡು ಒಂದೇ ನಮ್ದು ವಿಜಯನಗರ ಜಿಲ್ಲೆ ನಾವು ಕೂಡ ನಾವು ಹಿಂದುಳಿದ ವರ್ಗ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಬರ್
ನಿಮಗೆ ಈಗ ಹೊಸದಾಗಿ ಸೇರಿಸಿದ್ದಾರೆ ಯೋಗಿ ಶ್ ಅವರೆ ನಿಮಗೆ ಈಗ ಸುಮಾರು ಒಂದು ಎರಡು ವರ್ಷಗಳ ಹಿಂದೆ ನಿಮ್ಮ ಹಾ ಯಾಕಂದ್ರ ನಮಗ ಹತ್ತೋಂಬತ್ತುನೂರಾ ನಲ್ವತ್ತೇಳರ ನಂತರವೂ ನಿಜಾಮ ನಮ್ಮನ್ನು ಆಳಿರುವುದು ಈ ಪ್ರದೇಶಗಳನ್ನು ಆದ ಕಾರಣ
ಎಷ್ಟು ಜನರು ಇದ್ದೀರಾ ನಿಮ್ಮ ತಲೆಯಲ್ಲಿ ಬುದ್ಧಿಯ ಬದಲು ಬೇರೆ ಏನೋ ತುಂಬಿದೆ.
ಇಲ್ಲ ನೀವು ಹೇಳುವುದಲ್ಲಿ ನಾನ ನೀವು ಹೇಳುವುದನ್ನು ನಾನು ಖಂಡಿಸುತ್ತೇನೆ. ಎಕಂದ್ರೆ ನೀವು ಹೇಳುವುದ್ರಲ್ಲಿ
ನಮ್ಮ ಜ ಭಾಗದ ಜನರು ಯಾಕಂದ್ರೆ ಯ ವಿದ್ಯಾಭ್ಯಾಸದಲ್ಲಿ ಬಹಳ ಹಿಂದುಳಿದಿದ್ದಾರೆ ಅದೇ ನಿಮಗೆ ಕೊರತೆ ಆಗಿರೋದು. ಆದ್ರೂ ಈಗೀಗ ಇತ್ತೀಚಿಗೆ ಸುಧಾರಸ್ಕಂತ ಇದ್ದಾರೆ ಈ ಕಡೆ ಮುಂಜಾನೆ ಐ ಎ ಎಸ್ ಮತ್ತು ಐ ಪಿ ಎಸ್ ಈ ತರಹದ ವಿದ್ಯಾರ್ಥಿಗಳು ಭಾಗವಹಿಸಿ ಒಳ್ಳೆ ರ‌್ಯಾಂಕಗಳನ್ನು ತೆಗೆದುಕೊಂಡಿದ್ದಾರೆ ನಾನು ಕೇಳಿದ್ ಮೊನ್ನೆ ಯಾದಗಿರಿಯಲ್ಲಿ ಇಬ್ಬಳಾರಾಗಿದ್ದಾರೆ ಅಂತೆ.
ಇಬ್ಬಳಾರಲ್ಲ ಯೋಗಿಜಿ ಅವ್ರೇ ಸುಮಾರು ನಾಲ್ಕು ಜನರು ತಮ್ಮ ಐ ಎ ಎಸ್ ಪರೀಕ್ಷೆಯಿಂದ
ಅದನ್ನು ನಾವು ಕನ್ನಡದಲ್ಲಿ ಏನೇ ಅಂತ ಅಂತಾರೆ ಗುರುಜಿ ನಮಗೆ ಇವರು ಬಸವರಾಜ್ ಅವರು ಹೇಳಕೊಟ್ರು. ಭಾರತೀಯ ಶಿಕ್ ಏನೋ ಅಂತ ಹೇಳಿದ್ರು ಕನ್ನಡದಲ್ಲಿ ನಮ್ಗೆ ಅರ್ಥ ಆಗ್ಲಿಲ್ಲ ಐ ಎ ಎಸ್ ಗೆ.
ಭಾರತದ ಆಡಳಿತ ಸೇವೆೆ ಅದು.
ಹೌದೌದು ಗುರೂಜಿ ಮತ್ತೆ ನೋಡಿ ಗುರೂಜಿ ನೀವು ಭಾರತ ಹಳೆ ಸೇವೆ ಅಂತ ಗೊತ್ತಿದ್ರು ನೀವು ಈ ಆಂಗ್ಲ ಮಾಧ್ಯಮದಲ್ಲಿ ಬಳಸ್ತಿರಲ್ಲಾ ನೀವು ಇಂತಹವ್ನೆಲ್ಲ ನಮ್ಗೆ ಹೇಳ ಕೊಡ್ಬೇಕು ನೀವು ಹೇಳ್ಕೊಟ್ರೆ ನಾವು ಕಲಿತೀವಿ ಅದಕ್ಕೆ ನಾನ್ ನಿಮಗೆ ಗುರೂಜಿ ಅಂತ ಕರ್ತಿದ್ದೀನಿ ನೀವು ನೋಡಿ ನಮ್ಗೆ ಏನು ಹೇಳಿಕೊಡ್ತಾ ಇಲ್ಲ.
ಮನುಷ್ಯ ಅಂದ ಮೇಲೆ ಕೆಲವು ತಪ್ಪುಗಳು ಆಗುತ್ತ ತ್ತವೆ ಅದನ್ನು ನೀವು ಸ್ವಲ್ಪ ಹೊಟ್ಟೇೆಯಲ್ಲಿ ಹಾಕೋಬೇಕು.
ಬಗ್ಗೆ ಹೇಳ್ತಿದ್ರಿ.
ಹಾ ಅದೇ ಹ ಅದು ಹೇಳಿದ? ಅವು ಆರು ಜಿಲ್ಲೆಗಳು ಕಲ್ಯಾಣ ಕರ್ನಾಟಕ ಭಾಗದೊಳಗ ಬರ್ತಾವು ಅದನ್ನು ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕಂತ ಅದನ್ನು ಕಲ್ಯಾಣ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದರು. ನಮ್ಮ ಹಾ ಹಾ ಅದೇ ಟೈಮ್ ಅಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದ ಡಿ ವಜ್ಜಲ್ ಮಾನಪ್ಪ ಅವರು ಆವಾಗ ಗ ನಮ್ಮ ಜೊತೆ ಮೃದುವಾಗಿ ಮಾತಾಡಿ ಏನು ತುಂಬಾ ಒಂದು ಹ. ಮಾಡ್ತೀನಿ ಅದು ಮಾಡ್ತೀನಿ ಹಾ. ಕೊಟ್ಟರು ಅವರು ಭರವಸೆಗಳನ್ನು ಕೊಟ್ಟು ಹೀಗೆ ನಾವು? ಕೆಲವು ದಿನಗಳ ಹಿಂದೆ ಅವರಲ್ಲಿ ಸಹಾಯ ಕೇಳಲು ಹೋಗಿದ್ದೇವೆ.
ಹಾ.
ಸುಮಾರು ಲಿಂಗಸೂರಿಂದ ನಮ್ಮ ಊರಿಗೆ ಸುಮಾರು ಹತ್ತು ಕಿಲೋಮೀಟರ್ ಇರುವ,
ಹಾ ಹಾ ಹೇಳಿ ಗುರೂಜಿ ಗಡ ಗಡ ಹೇಳಿ ಗುರೂಜಿ ಯಾಕಂದ್ರೆ, ನೀವು ಬಹಳ ನಿಂತು ನಿಂತು ಮಾತಾಡೋದಿಂದ ನಮ್ಮ ಸಮಯ ವ್ಯರ್ಥ
ಹಾ ರಸ್ತೆ ಇರುವುದು ಆ ರಸ್ತೆ ತುಂಬಾ ದುರಸ್ತಿಗೊಂಡಿದೆ.
ಹೌದು?
ಹಾ ಅದನ್ನು ಸರಿಪಡಿಸಬೇಕೆಂದು ನಾವು ಹೋಗಿದ್ದೇವೆ.
ಆದರೆ ಅವರು ಮಾತನಾಡುವ ಶೈಲಿ ನಮಗೆ ಇಷ್ಟವಾಗಲಿಲ್ಲ. ಅವರು ನಮಗೆ ಮತಗಳನ್ನು ಕೇಳಲು. ಬಂದಾಗ ಅವರು ಮಾತುಗಳು ಹಾಗೆ ಇರಲಿಲ್ಲ. ಆದರೆ ಈಗ ನಾವು ಹೇಳಿದ ಪ್ರಕಾರ ಅಥವಾ ಅವರನ್ನು ನೋಡಿದ ಬೇರೆ ಯಾರೋ ಯಾರಿಗೂ ಅಂದಿದ್ದೇವೆ ಅಂತ ಅನ್ಸ ಬಿಡ್ತು ಅವರ ಹತ್ರ ಹೋದಾಗ ನಾವು?
ನನಗ ಇದೇ ರೀತಿ ಸಂದರ್ಭ ಮತ್ತು ಇದು ಘಟನೆ ನಮ್ಮ ಹುಬ್ಬಳ್ಳಿಯಲ್ಲಿ ನವಿದಿದೆ. ಯಾಕೆಂದ್ರೆ ನಮ್ಮ ಊರಿಗೆ ಹೋಗೋ ರಸ್ತೆ ಬಾಳ ಹಾಳಾಗಿದೆ ಅ ಇದೇ ರೀತಿ ನಮ್ಮ ಊರಿನ ಶಾಸಕರನ್ನ ಕೇಳಿದಾಗ ನಮ್ಮ ಶಾಸಕರ ಯಾರ್ ಅಂದ್ರೆ ಎಂ ಪಿ ಲತಾ ಅಂತ ಹತ್ತಾ ಇದ್ದಾರೆ ಗುರುಜಿ ಅವರು ನಾವು ಆ ರಸ್ ರಸ್ತೆ ರಿಪೇರಿ ಮತ್ತು ಸರಿ ಮಾಡಿ ಅಂತ ಕೇಳಿದಾಗ ಅವರು ತುಚ್ಚ ದಣಿ ಮತ್ತು ಏರು ದನಿಯಲ್ಲಿ, ಮಾತಾಡಿದ್ದಾರೆ ನೀವು ನಮಗೆ ಓಟಗಳನ್ನು ಮತಗಳನ್ನು ನೀಡಿಲ್ಲ ನಿಮಗೆ ಏಕೆ ನಾವ್ ಕೆಲಸ ಮಾಡಬೇಕ ಅಂತ ಈ ರೀತಿ ಪ್ರಶ್ನೆಗಳನ್ನನೆಲ್ಲಾ ನಮಗೆ ಕೇಳಿದ್ದಾರೆ ಗುರುಜಿ.
ನಮ್ಮ ಮತಗಳ ಅವ್ರರಿಗೆ ಈ ಸಿಕ್ಕಿಲ್ಲ ಅಂದ್ರೆ ಅವ್ರು ಹೇಗೆ ಭಗೀ ಗೆದ್ದು ಬಂದರು. ಯಾಕೆ ಅವರು ಏನಾದರೂ ದಂಧೆಗಳನ್ನು ಮಾಡಿ
ಇಲ್ಲೇ ಎಲ್ಲಾ ಕೂರಿ ನಮ್ಮ ಊರಿನವರು ಅವ್ರಿಗೆ ಮತ ಹಾಕಲ್ಲಿಲ್ಲ ಏಕೆಂದ್ರೆ ನಮ್ಮ ಊರಿನಲ್ಲಿ ಆಲ್ಮೋಸ್ಟ್ ನಾವು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಇದನ್ನ ಮತ್ ಮತ ಹಾಕ್ತಿವಿ ಗುರೂಜಿ ಆದ ಕಾರಣ ನಮ್ಮ ಊರ್ ಅವರು ಅವರು ಪರಸ್ಪರ ಬೆಂಬಲ ಅವ್ರ್ದೇ ಒಂದು ಸ್ವಂತ ಪಕ್ಷವನ್ನು ಕಟ್ಟಿಕೊಂಡಿದ್ರು ಗುರೂಜಿ. ವೆನೇಟಿ ಬ್ಯಾಗ್ ಇದು ಬ್ಯಾಗ್ ಕೈಚೀಲದ ಪಕ್ಷವನ್ನು ಕಟ್ಕೊಂಡಿದ್ರರು ಗುರೂಜಿ. ಹಾ ಸ್ಕೂಲ್ ಬ್ಯಾಗ್ ಅಲ್ಲ ಗುರೂಜಿ ಇದು ಮಹಿಳೆಯರ ದರ್ ಹಚ್ಚರಲ್ಲ ಯಂಜಲ್ ಮೇಲೆ ಹಕ್ಕೊಂಡ್ ಹೋಗ್ತಾರಲ್ಲ ಆ ರೀತಿ ಬ್ಯಾಗ್ ಪಕ್ಷ ಕಟ್ಕೊಂಡಿದ್ರು ಈಗ ಅವ್ರು ಬಹಳ ರೊಕ್ಕವನ್ನ ತಿಂತಿದ್ದಾರೆ ಗುರೂಜಿ ನಮ್ಮ ಜಾಗಕ್ಕೆ ಏನು ಅಭಿವೃದ್ಧಿ ಮಾಡಿಸ್ತಿಲ್ಲ ರೊಕ್ಕ ತಿಂತಿದ್ದ ದ್ದಾರೆ ಮತ್ತು ಅವರು ಮುಂದಿನ ವರ್ಷ ಗೆಲ್ಲೋದಿಲ್ಲ ನೋಡ. ಗುರೂಜಿ ಇದೇ ರೀತಿ ಮಾಡ್ಕೊಂತ ಹೋದರೇ? ಅವರು ಮುಂದಿನ ವರ್ಷ ಗೆಲ್ಲುವುದು ಬಹಳ ಕಠಿಣವಾಗುತ್ತಿದೆ.
ಅವರು ತಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ಬದಲು
ತಮ್ಮನ್ನು ತಾವೇ ಅಭಿವೃದ್ಧಿ ಮಾಡ್ಕೊತಾರೆ ತಾವು ಅದು ಎಲೆಕ್ಷನ್ ಟೈಮ್ ಅಲ್ಲಿ ಮ ಎಲೆಕ್ಷನ್ ಟೈಮ್ ಅಲ್ಲಿ ಅವ್ರು ಎಷ್ಟು? ಖರ್ಚು ಮಾಡಿರುತ್ತಾರೋ ಮತ್ತು ಮುಂದಿನ ದಿನಮಾನಗಳಲ್ಲಿ ಎಷ್ಟ್ ಗಳಿಸಬೇಕು ಅಷ್ಟು ದುಡ್ಡನ್ನು ಅವರು ಐದು ವರ್ಷಗಳ ಅವಧಿಯಲ್ಲಿ ಅದನ್ನೂ ಗಳಿಸಿ ಕೊಂಡು ತದನಂತರ ನಾವು ಯಾರು ಅಂತೂ ಇವರು ಯಾರಂತ ಗೊತ್ತೇ ಇಲ್ಲ ಆ ರೀತಿಯಲ್ಲಿ ನಮ್ಮ ಜೊತೆ ನಡೆದುಕೊಳ್ಳುತ್ತಾರೆ.
ಹೌದು ಗುರೂಜಿ ಇದನ್ನ ನಾನು ಒಪ್ಕೊಂತೀನಿ ಯಾಕಂದ್ರೆ ಇವರು ಎಷ್ಟು ದುಡ್ಡನ್ನು ಬಾಸ್ ತಾರೆ ಅಂದ್ರೆ ನಮ್ಮ ಖಜಾನೆಯಿಂದ ಇವರು ಮಕ್ಕಳು ಮತ್ತು ಮೊಮ್ಮಕ್ಕಳು ಸಹ ಕುಂತು ತಿನ್ಬಹುದು ಅಷ್ಟು ದುಡ್ಡನ್ನು ಬಾಚಿ
ದುಡ್ಡನ್ನು ಬಾಚಿ ನಮಗೆ ನಾಮವನ್ನು
ಹೌದ ನಾಮನೆ ಇಕ್ತಾರೆ ಗುರೂಜಿ ಇದೇ ರೀತಿ ಮಾಡ್ ಮಾಡಿದೆ ಅಂದ್ರೆ ನಾವು ಮುಂದೆವರೆಲ್ಲ ಗುರೂಜಿ ಇದಕ್ಕೆಲ್ಲಾ ನಾವು ಈಗಿನ ಯುವಕರು ಮುಂದಿನ ಬರುವೋ ಚಿನವಗಳಲ್ಲಿ ನಿಂತು ನಮ್ಮ ಅಭಿವೃದ್ಧಿ ಮಾಡೋ ಅಂತ ಒಳ್ಳೆ ಶಾಸಕರು ತರಬೇಕು ಗುರೂಜಿ ನಾವು ಮುಂದಿನ ಸಲ ಮತ ಹಾಕ್- ವಾಗ ನೀವು ನಿಮಗೆ ಮತ ಹಾಕುವ ಕಾರ್ಡ ಬಂದಿದೆಯಾ ಗುರೂಜಿ. ಹಾ ಅದಕ್ಕೆ ನೀವು ಮಾತಾಡೋದು ತಪ್ಪ್ ಆಗುತ್ತೆ ಗುರೂಜಿ ನೀವು ಮತ ಹಾಕೋ ಕಾರ್ಡ್ ಬಂದ್ರೆ ನಿಮಗೆ ಒಂದು ಅಧಿಕ್ ಕಾರ ಬಂದಂಗೆ
ಅಧಿಕಾರ ಯಾಕಂದ್ರೆ ನಮ್ಮ ತಂದೆಯವರು ಆಗಿರಲಿ ನಮ್ಮ ತಾಯಿಯವರು ಆಗಿರಲಿ ಅವರಿಗೆ ಅಧಿಕಾರ ಮತ್ತ ಮತ ಹಾಕ್ತಿದಾರಲ್ವ.
ಹೌದು ಹಾಕ್ತಿದ್ದಾರೆ ಅವ್ರೆಲ್ಲ ಅವ್ರೇ ಕೇಳ್ಬೇಕು ಗುರೂಜಿ.
ಅವರು ವಿದ್ಯಾವಂತರ ಅಲ್ಲೇ ಅವರು ವಿದ್ಯಾವಂತ ಇಲ್ಲ ಅವರು ವಿದ್ಯೆ ಇಲ್ಲ ಅವರು. ಅವರ ಬದಲಾಗಿ ನಾವು ಕೇಳುವುದರಲ್ಲಿ ಯಾವುದೇ ಅದಂತಹ ತ ನ್ಯಾಯ ಇದೆ ಅದರಲ್ಲಿ ಯಾವುದೇ ಆದಂತಹ ತಪ್ಪುಗಳು ಇಲ್ಲ ಅದರಲ್ಲಿ ಆದ ಕಾರಣ ನಾವು ಕೇಳಲು ಹೋಗಿದ್ದಾಗ ಈ ಘಟನೆ ಆಯಿತು ಮತ್ತೆ ಈ ಹಾ ಇಂತ ರಾಜಕಾರಣಿಗಳು ಇದ್ದಾರೆ ನಮ್ಮ ನಾವು ಹೇಗೆ ಅವರಿಂದ ಪ್ರೇರಿತ್ ಆಗಿರುದು ನಾಳೆ ನೆಕ್ಸ್ಟ್ ಮುಂದಿನ ಯುವ ರಾಜಕಾರಣಿಗಳು ಹೇಗೆ
ಕೊಂಡ್ ಹೋಗಿದ್ರು ಏನೂ ತಾವು ಒಬ್ಬರೇ ಹೋಗಿದ್ರಾ ಗುರೂಜಿ ಅದನ್ನ ಹೇಳಿ ನಮಗೆ ಮೊದಲು.
ಏನು ನಿಮ್ಮ ತಲೆಯಲ್ಲಿ ಸೆಗಣಿ ತುಂಬಿಕೊಂಡಿದ್ದೀರಾ ನೀವು ಒಬ್ಬೊಬ್ಬರೇ ಹೇಗ್ ಹೋಗಕ್ಕೆ ಆಗತ್
ಇಲ್ಲ ಗುರೂಜಿ ಯಾಕಂದ್ರೆ ಒಬ್ಬೊಬ್ಬರ ನಾಕ್ ನಾನೇ ವೈಯಕ್ತಿಕವಾಗಿ ಎಲ್ಲಾ ಮಾಡ್ತೀನಿ ಎಲ್ಲಾ ನಾನಿದ ಬದಲಾವಣೆ ಮಾಡ್ತೀನಿ ಅನ್ನೋ ಮಂಕ್
ಆ ಭಾವನೆಗಳು ಇಲ್ಲ ನಮಗೆ ಯೋಗಿಜಿಯವ್ರೇ ನಾವು ನಮ್ಮ ಊರಿನ ಗುರು ಹಿರಿಯರ ಜ್ ಜೊತೆ ನಮ್ಮ ಗುರು ಹಿರಿಯನ ಸುಮಾರ್ ರು ನಾವು ಎರಡು ಮೂರು ಊರುಗಳ
ಹಾ ಹಾಗಾದ್ರೆ ಅವರು ನಿಮ್ಮ ಹತ್ರ ಯಾಕ್ ಕೆ ಎರದನೆ ಮಾತಾಡಿದ್ರು ನೀವು ಅವ್ರನ್ನ ಪ್ರಶ್ನೆ ಮಾಡ್ಬೇಕ್ ಗುರೂಜಿ ನೀವು ಏನ್ ಮೊದಲು ನೀವು ಪ್ರಶ್ನೆ ಮಾಡಬಾರದ್ದು ಗುರೂಜಿ ಅವರ ನಡುವೆ ನೀವು ಒಂದು
ಬಾಂಧವ್ಯನ್ನು ಬೆಳೆಸ್ಕೊಂಡ್ವಿ ಬೆಳೆಸ್ಕೊಂಡೆ ಮಾತಾಡಿದ್ ಯೋಗಿಜಿವ್ರೇ ನಾವು ನಿಮ್ಮಷ್ಟು ಸಣ್ಣವರು ಇಲ್ಲ ನಾವು ನಮಗೆ ಗೊತ್ತು ಹೇಗೆ ಮಾತಾಡ್ಬೇಕ್ ಕು ಏನ್ ಮಾಡ್ಬೇಕು ಅನ್ನೋದು ನಮಗೂ ಗೊತ್ತು ಯೋಗೀಜಿ ಅವ್ರೇ ನಾವ್ ಚಲೋ ಮಾತಾಡಿ
ಆಯ್ತು ಗುರೂಜಿ ಚೆನ್ನಾಗೆ ಮಾತಾಡಿರ್ತೀನಿ ಮತ್ತ್ ನಾವು ನೋಡಿದ್ರೆ ಅನ್ ಎಜೂ ಕೇಟೆಡೂ ನೀವು ಒಳ್ಳೆ ವಿದ್ಯಾಭ್ಯಾಸ್
ಆದ್ರೂ ನೀವು ಸುದ್ದಿ ಬಳಸಿ ಮತ್ತೆ ನಾವು ನಮ್ ನಾವೇ ತಪ್ಪ್ ಪ್ಪು ಮಾಡಿದ್ದೀವಿ ಅವ್ರದ್ದೂ ಏನು ಇಲ್ಲ ಅನ್ನೋ ತರ ನೀವು ಮಾತಾಡ್ತಿದ್ದೀರಾ ಯೋಗಿಜಿ ಅವ್ರೇ ಯಾಕ್ ನಿಮಗೂ ಮತ್ತು ರಾಜಕಾರಣಿಗಳಿಗೂ ಏನಾದ ರೂ ಏನಾದರೂ ಇದೆಯಾ ನಿಮ್ಮ ಸಂಬಂಧ ಏನಾದ್ರೂ ಆದ್ರು ಬಿಗಿ ಆಗಿದೆ ಅನ್ಸುತ್ತೆ ಯಾಕಂದ್ರೆ ನೀವು
ತಪ್ಪ ತಿಳ್ಕೊತಿದ್ರೆ ನೀವು ಮೊದ್ಲು ನನ್ನ ಮಾತನ್ನು ಕೇಳಿಸಿ ಯಾಕಂದ್ರೆ ನಾನು ಆ ಸಂದರ್ಭ ನಾ ಅಲ್ಲಿ ಇರ್ಲಿಲ್ಲ ಯಾಕಂದ್ರೆ ನಾನು ಎ ಎರಡೂ ಕಡೆ ವಿಚಾರ ಮಾಡಿ ಮಾತಾಡ್ಬೇಕಾಗತ್ತೆ ಆ ಸಂದರ್ಭ ಮತ್ತು ಆ ಜಾಗದಲ್ಲಿ ಏನಾಯ್ತಿತ ಅಂತ ನಾ ಮೊದ್ಲು ತಿಳ್ಕೋಬೇಕು ಆಮೆ ಕಡೆ ನಿಮಗೆ ನಾನು ಉತ್ತರ ಕೊಡಕ್ ಬರುತ್ತೆ ನನಗ ಏನು ಗೊತ್ತಿಲ್ದಂಗೆ ನೀವ್ ಕೇಳ ಅಲ್ಲ ಎಡು ಕಡೆ ನಾನು ಹಾ ಅಲ್ಲ ಮಾತಾಡೋದಲ್ಲಾ ಗುರುಜಿ ನಾನ್ ನಿಮ್ ಕಡೆ ಮಾತಾಡ್ತ
ಇಲ್ಲಿ ಕೇಳಿ ಸ್ವಲ್ಪ
ತಪ್ಪು ಸರಿಯನ್ನು ತಿಳಿದುಕೊಂಡು ಮಾತಾಡ್ಬೇಕಲ್ಲಾ ಅದಕ್ ಆ ಪ್ರಯತ್ನದಲ್ಲಿ ನಾ ಇದ್ದೇನಿ ಗುರುಜಿ ನೀವು ನನ್ ತಪ್ಪು ತಿಳ್ಕೊಬೇಡಿ
ಹೆಚ್ಚು ನಮ್ಮದೇ ತಪ್ಪು ಇದೆ ಅಥವಾ ನಾವೇ ಅವಿದ್ಯಾವಂತರು ಅನ್ನು ಹಾಗೆ ಮಾತ್ ತಡ್ತಿದ್ರಲ್ಲಾ ಆದ ಕಾರಣ ನಮಗೂ ಸ್ವಲ್ಪಾ ನಿಮ್ಮೇಲೆ ಸಂಖೆ ಉಂಟಾಯ್ತು ಏನೋ ಇವರ ನಿವು ರಾಜಕಾರಣಿಯಲ್ಲಿ ಏನು ಯಾಕೆ ಮುಂದೆ ಭವಿಷ್ಯ ನೀವು ರಾಜಕಾರಣವನ್ನು ಆಳ್ಬೇಕಂತ ಅನ್ಕೊಂಡಿರೋ ತರಾ ಇದೆ ಏನಾದ ಆ ತರಾ ಇದ್ದರೆ ಸ್ವಲ್ಪ ನಮಗೂ ಹಿಂದೆ ನೋಡಿ ಯಾಕಂದ್ರೆ ಜನಪರ ಅಭಿವೃದ್ಧಿ ಮಾಡಿದ್ರೆ ನೀವು ರಾಜಕಾರಣದಲ್ಲಿ ನೀವು ರಾಜ್ಯವನ್ನೇ ಆಳ್ಬಹುದು ನೀವು ಪೂರಾ.
ಹೌದು ಗುರುಜಿ ರಾಜವನ್ನೇ ಆಳ್ಬೋದು ನಾನು ಆಸಕ್ತಿ ಆ ರೀತಿ ಆಸಕ್ತಿ ಇಲ್ಲಾ. ಆದ್ರೂ ನಾನು ಆ ಜಾಗಕ್ಕೆ ಮತ್ತು ಆ ಇದಕ್ಕೆ ಅಕ್ ಆಳ್ಬೇಕು ಅನ್ಕೊಂಡಿದ್ದಿನಿ ಯಾಕಂದ್ರೆ ನಮ್ಮ ಕಡೆ ಇವ್ರನ್ನೇ ನಿಲ್ಸಿ ಅವ್ರನ್ನ ಬೆಳೆಸಿ ಅವ್ರ ಮುಖಾಂತರ ನಮ್ಮ ಗ್ರಾಮದ ಗ್ರಾಮವನ್ನು ಮತ್ತು ನಮ್ಮ ಸುತ್ ಸತ್ತಮುತ್ತಲ ಗ್ರಾಮಗಳನ್ನು ಅಭಿವೃದ್ದಿ ಮಾಡ್ಬೇಕು ಅನ್ನೋದ್ ನನ್ನ ತಲೆಯಾಗ ಇದೆ ಗುರುಜಿ
ಹಾ ಈ ತರಾ ಒಳ್ಳೆ ವಿಚಾರಗಳು ನಿಮ್ಮಲ್ಲಿ ಬರಬೇಕು
ಹಾ ಬಂದಿದೆ ಗುರುಜಿ ಅವು ಅಲ್ಲೇ ಮುಂಚೆ ನೀವು ಗುರ್ತಿಸಿಲ್ಲಾ ಅಷ್ಟೇ ಮ ನೀವು ನಮ್ಮ ನಿರ್ದ ದ್ವೇಷಿಯಾಗಿ ಕಾಣ್ತಿದ್ದೀರಾ ಅಷ್ಟ ಅಷ್ ನೀವು ನನ್ನ ನೋಡೋ ರೀತಿ ಸರಿ ಇಲ್ಲಾ ನಾವು ನಿಮ್ಕಿಂತೂ ದೊಡ್ಡರ್ ಇರ್ಬೋದು ಒಪ್ಕೊಂತೀನಿ
ಜೋಡಿ ನಮ್ಮ ಇರುವ ನನ್ನ ಸ್ನೇಹಿತರಾಗಿಲಿ ಅವರನ್ನು ನಾವು ಕೀಳಾಗಿ ನೋಡುವುದು ಅಥವಾ ಕೆಳ ವರ್ಗದಲ್ಲಿ ನೋಡುವುದು ನಾವು ಈ ತರಾ ಯಾವುದು ಮಾಡಲ್ಲಾ ಯೋಗಜಿ ಅವರಲ್ಲಿ
ನಾವ್ ನೋಡತ್ ಎನ್ ಗುರುಜಿ ನೀವು ಹೇಳೋ ರೀತಿ ಹೆಂಗಿದೆ ಅಂದ್ರೆ ನಾವು ಕೆಳ ವರ್ಗವೂ ಮತ್ತೆ ಕೀಳಾಗಿ ನೋಡ್ತೀವಿ ಅಂತ ನೀವು ಹೇಳ್ ಆ ರೀತಿ ಇದ್ರೆ ನಿಮ್ಮ ಜೊತೆ ನಾನು ಯಾಕೆ ಸ್ನೇಹವನ್ನು ಬೆಳೆಸ್ತಿದ್ದೆ
ನೋಡಿ ನಿಮ್ಮ ಅವಿದ್ಯಾವಂತೆ ಎದ್ದು ಕಾಣುತ್ತಿದೆ ನೀವು ನಾವು